ಹಲೋ
ಹ್ಮ್
ಹ್ಮ್ ಹೇಳ್ಬೇಕು ಊಟಾ ಆಯ್ತಾ
ಹ್ಮ್ ಆಯ್ತು
ಹ್ಮ್
ಯಾರೋ ಬಿಡಿ ಅಂತ ಹೇಳ್ತೀರಲ್ಲಾ ಗೊತ್ತಿಲ್ಲಾ ನಮ್ಮ್ ಅಣ್ಣೋರ್ ಯಾರಂತ ಆ
ನಿಜವಾಗ್ಲೂ
ಏ ದಿನಾ ಹೇಳ್ ಹೇಳ್ತೀನಿ ಅವ್ರ ಬಗ್ಗೆ ಅವಣ್ಣ ಕಾಲ್ ಮಾಡಿತ್ ನಂಗೆ ಅವಣ್ಣ ಹಂಗಾಯ್ತಂತೆ ಹಿಂಗಾಯ್ತು ಅಂತೆ ಅಂತ.
ಹಾ.
ಮತ್ತ್ ನೀವ್ ಯಾರ್ ಅನ್ಕೊಂಡ್ರಿ.
ನಾ ಯಾರು ಅನ್ಕೊಂಡೇ ಬಿಡಿ.
ನಿಮ್ಮ್ ತೆಲೇ.
ನನ್ ಸ್ನೇಹಿತ ಅಂದ್ರೆ ಅರ್ಥ ಆಗುತ್ತೆ. ಅದರೇ ಅವನು. ದುಂಡನೇ ಇರುವ ಕನ್ನಡಿಯನ್ನು ಆಕಾಂತಾನಲ್ವ.
ಹೌದು.
ಹಾ ಆತರ ಹೇಳಿದ್ರೆ ನಂಗೆ ಅರ್ಥ ಆಗುತ್ತೆ.
ಅಷ್ಟೆಲ್ಲ ನನಗೆನ್ ನೀನ್ ಅರ್ಥ ಮಾಡ್ಕೊಂತೀಯ ಅನ್ಕೊಂಡೆ. ನಾನು ಹೇಳೋದೇ ಇಬ್ಬರು ಅಣ್ಣೋರು ಬಗ್ಗೆ. ಅದ್ರಲ್ಲೂ ಯಾರು ಯಾರು ಅಂದ್ರೇ.
ಹೂ.
ಹೂ ಹೂ ಉಹು ಮತ್ತೇ ಏನು ಸಮಾಚಾರಗಳು.
ಹೂ ಹೇಳ್ಬೇಕು ನೀವೇ ಆರಾಮದಿರಲ್ವಾ.
ಹೂ ಮಸ್ತ ಇದ್ದೀನಿ ನೀವು.
ನೀವ್ ಬಿಡಿ ಮಸ್ತ್ ಇರ್ತೀರಾ. ಪರೀಕ್ಷೆ ಯಾವಗ.
ಹೂ ಸೋಮವಾರ ಇದೆ.
ಹೂ ಓದ್ಕೊಂಡಿದಿರ. ಇನ್ನ ಯಾವಾಗ ಓದ್ಬೇಕು ಯಾವಾಗ ತಯಾರಿ ನಡ್ಸ್ಬೇಕು
ಆ ಬು ಪುಸ್ತಕ ಹೇಗಿದೆ ಹೇಗಿರುತ್ತೆ. ಎಷ್ಟು ವಿಷಯಗಳಿದೆ. ಒಂದು ಚೂರು ಗೊತಿಲ್ಲ ನಂಗೆ. ಏನು. ಮಾಡೋದು.
ಸುಮ್ನೆ ಓದ್ಕೋ ನಾಳೆಯಿಂದ ಇಲ್ಲ ಶನಿವಾರದಿಂದ. ಎಲ್ಲಾ ಸಬ್ಜೆಕ್ಟು ಪಾಸ್ ಆಗ್ಬೇಕಷ್ಟೆ ಹೂ ಏನ್ ಆಯ್ತಾರದಿನಾ ನೋಡ. ಕೊಂತ.
ಮತ್ತೇ. ಆ ನಿಮ್ ಸ್ನೇಹಿತರ ಜತೆ ಒಂದು ದಿನಯಲ್ಲ ಕಾಲ ಕಳೆದರಿ ಹೇಗಿರುತ್ತೆ ನಿಂಗೆ. ಯಾವತ ಆದ್ರು ಕಳೆದ ದಿರಾ ಇಲ್ಲಾ ಸ್ನೇಹಿತೆ ಸ್ನೇಹಿತನ್ ಜೊತೆ. ಸ್ನೇಹಿತೆ ಜತೆ.
ಹುಡುಗೀರಾ ಹುಡುಗರಾ.
ಹುಡುಗಿ
ಅವ್ರ ಜೊತೆನೆೇ ತಾನೇ ಇರೋದು
ಅಂದ್ರೆ
ಅಂದ್ರೆ ಏನ್ ಗೊತ್ತಾ ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀವ ಅನ್ಕೋ ಜೊತೆಯಲ್ಲಿ ಹೂ ಜೊತೆಯಲ್ಲಿ ಏನಾದ್ರು ಆಹ ಹೆಂಗಿರುತ್ತೆ ಅಂದ್ರೆ ಆ ದಿನ ಎಲ್ಲ ನನ್ಗೆ ಅರ್ ದಿನ ನನ್ ಫೋಟೋ ತಗಿ ನನಗ್ ಫೋಟೋ ತಗಿ ಇದೇರೇ ಇರುತ್ತೆ
ಆತರಲ್ಲ ಅಂದ್ರೆ ಇದನ್ನು ಯಾವಾಗಾದ ನೆಂಚ್ಕೊಂಡ್ರೆ ನಮ್ಮ ಒಳಗೆ ನಮ್ಗೆ ನಗು ಹಾ ನಗು ಬರ್ತದೆ ಹಾ
ಹ್ಮ್ ಇದಾವೆ ಅಂದ್ರೆ ಅಲ್ಲಿ ಹೋಗ್ತಿರ್ತಿವಾ ಅಂದ್ರೆ ನಾವ ಜೊತೆಯಲ್ಲಿ ಇದ್ರೆ ಅದು ತಿನ್ನು ಇದು ತಿನ್ನು ಎಲ್ಲಾ ತಮಾಷೆ ಮಾಡ್ಕೊಂಡ್
ಆವತ್ತಿನ ದಿನ ನಿಮ್ಗೆ ಹೇಗಿರುತ್ತೆ
ಖುಷಿಯಾಗಿರ್ನಿ ತುಂಬಾ
ಹ್ಮ್ ನಮಗೂ ಅಷ್ಟೇ ನೋಡ್ರಿ ನನಗೇನ ಅ ಸ್ನೇಹ ಸ್ನೇಹಿತರ ಜೊತೆ ಹಾ ಹಾ ಅವನ ಇದಾನೆಂದು ಇದ್ರೆ ಸಂತೋಷ ಖುಷಿ
ಹ್ಮ್
ಈ ಹೊತ್ತಲ್ಲಾ ಅವನ್ ಅವನ ಜೊತೆನೇ ಕಲ್ಧಿಡಿನಿ ಅಂತ
ಹೌದಾ
ಹ್ಮ ಹ್ಮ
ನಮ್ಗೆ ಅಷ್ಟು ಖುಷಿನ್ನಂದ್ಸಲ ಪರವಾಗಿಲ್ಲ ನಿಮ್ಮಷ್ಟೇನ ಅನ್ಸಲ್ಲ ಹ್ಮ್
ಅಂದ್ರೆ ನನ್ ಸ್ನೇಹಿತರ ಜೊತೆ ಯಾವಾಗ ನಾನು ಹ್ಮ ಒಂದಿನಲ್ಲ ಅಂದ್ರೆ ಮಾತಾಡೋದು ಆತರ ಯಾವಾಗ ಆತು
ಯಾರ ಜೊತೆ
ನಮ ಸ್ನೇಹಿತ ಸ್ನೇಹಿತೆ ಜೊತೆ
ಓಹೋ ಹೋ ಆಗತ್ತ ಆಗುತ್ತೆ ಬಿಡಿ ಮಾತಾಡ್ತೀರ ತಾನೆ
ಮಾತಾಡದಗೆಲ್ಲ ಹೆದುರಿಗ್ ಹೋದಾಗ ಅವರು ನೀಗ್ ಮಾತಾಡ್ತಾರೆ
ಹ ನೀವೇ ಹಂಚ್ಕೊಂಡಿರ್ತೀ ತೀರಾ ನಾನು ಇನ್ನು ಗಟ್ಟಿಯಾಗ ಮಾತಾಡ್ತಾ ಇರ್ತೀನಿ ನೀವು ಅಯ್ಯೋ ಭಯ ಪಟ್ಕೊಂಡು ಮುಗೀತ್ ಕತೆ ಇಷ್ಟ ಭಯದೆೇ ಅಂತ ಗೊತ್ತಿಲ್ಲ ನನಗೆ ಆವತ್ತು ನೋಡಿದೆೇ ನಿನ್ನ ಎನಿಸ್ಟ ಬಯ್ ಪಡ್ನಾ ನಾಾನು ಮಾತಾಡ್ತಾ ಇದ್ದೀನಿ ಅಪ್ಪಾಜಿ
ಹಾ ಹ ಹ
ಅದು ಬೇರೆ ನಾನು ಒಬ್ಬಳೇ ಬಂದ್ರೆ ನಿಮ್ ಸ್ನೇಹಿತರನ್ನ ಕರ್ಕೊಂಡ್ ಬಂದಿದ್ದೀರ ನಮ್ ತಲೆ
ನನಿದ್ದ ಅದ್ರಿಕ್ಕೆ ಆಗುತ್ತೆ ಒಬ್ಬನೇ ಬರುತ್ತೆ
ಅಯ್ಯೋ ನಾನೇನ ಹುಲಿ ಸಿಂಹ ಅಲ್ಲ
ಹ್ಮ್ ಮೊದ್ಲು ಬರಿ ತಾನೆ ಮೀಟ್ ಅಂದ್ರೆ
ಭೇಟಿಯಾಗಿತ್ತು
ಅಕ್ಕೋಸ್ಕರ ಆಗ ಕರಕ
ಹ್ಮ್
ಹ್ಮ್ ಹ
ಪರವಾಗಿಲ್ಲ ಇನ್ನೊಂದ್ಸತಿ ಮತ್ತೆ ಕರ್ಕೊ ಬರ್ತೀರಾ ಹೆಂಗೆ
ಏ ಇಲ್ಲಪ್ಪಾ ಅವರು ಬಿಜಿ ಐತ ಅಲ್ವಾ
ಹ್ಮ್
ನಾವು ನಿಮಗೆ ಇನ್ನೊ ಫ್ರೆಂಡ್ ಅದು ಹ್ಮ್ ಇನ್ನೊಂದು ಫ್ರೆಂಡ್ ಜತೆ ಅಂದ್ರೆ ಏಂತಾರೆ
ಇನ್ನನ್ ಸ್ನೇಹಿತನ್ ಜೊತೆ ಪರಿಚಯ ಮಾಡ್ಸ್ತೀರಾ ಹಂಗೆ
ಹೌದು ಅಂದ್ರೆ ಮಾತ್ರ ಇಲ್ಲಾಂದ್ರೆ ಇಲ್ಲ
ಹುಡುಗನ ಹುಡುಗಿನ.
ಹುಡುಗ ಹುಡಗ ಯಾರ್ನಕರ್ಕೊ ಬರ್ತಾರನು
ಕರ್ಕೊಂಬಾ ಪರವಾಗಿಲ್ಲ ಕರ್ಕೊಂಬಾ ಅದೇ ಲಾಸ್ ನನ್ ಮಾ ತಡನ್ ಜೊತೆ
ಯಾ ಕರ್ಕ್ ಬರ್ಲ ಅವ್ರನು ಯಾರಂದ ಯಾರನ್ ಕರ್ಕೊಂಡ ಬರ್ಬಷ್ಟಲ್ಲ ನೀನ್ ಯ ಕರ್ದ ಹೋಗ್ತಾರೆ
ಬೇರೆ ಹುಡ್ಗಿನ ಬೇರೆ ಹುಡುಗಿನ ಭೇಟಿ ಆಗ್ಕ್ ನನ್ನ ಕರೆಕ್ ಕೊಂಡೋದ್ರೆ ಮತ್ತೆ ಮಾತಾಡಲ್ಲ
ನಾ ಆಕ ನನಗ್ ಯಾರ ಪರಿಚಯ ಇದದಾರ ಫಸ್ಟ್ ಆಫ್ ಆಲ್ಲಿ ಅಂದ್ರೆ
ಯಾರು ಹೇಳು ಒಬ್ರು ಹೇಳ್ತಿದ್ರಲ್ಲ ಅದೇ ಕಾರ್ ಆ್ಯಪ್ ಇನ್ಸ್ಟಾಲ್ ಮಾಡ್ಸಿದ್ದೀನಿ ಅಂತೇಳಿ ಅವ್ರ ಅವ್ರ ಬಗ್ಗೆ ಅದೇ ಹುಡುಗ ಈಗ ಅದೇ ಗೊತ್ತು ಹುಡುಗಾನೇ ಮೊನ್ನೆ ಹೇಳಿದ್ರಲ್ಲ ತುಂಬಾ ಅವನು ಹಳೆ ಊರು ಅಂತ
ಹಾ
ಹ ಹೇಳಿದ್ದೀರಾ ನನ್ ಬಗ್ಗೆ ಅವ್ರಗೆ
ಹ್ಮ್ ಅ ಸ್ವಲ್ಪ ಸ್ವಲ್ಪ
ಏನ್ ಮಾಡ್ತಾರವ ಅಣ್ಣ
ಹಂಗೆ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಂತಾರೆ
ಹ್ಮ್ ತುಂಬಾ ನಿಮ್ಗೆ ಹತ್ರ ಅನ್ಸುತ್ತೆ ಅಂದ್ರೆ ನಮಗೇನು ಗೊತ್ತು ಅಂದ್ರೆ ನಿಂಗ್ ಯಾರ ಹತ್ರ ಇರ್ತಾರೆ ಅವ್ರನ ನೀನ್ಗ ಪರಿಚಯ ಮಾಡಿಸ್ತಿ ಅಲ್ವಾ
ಹೌದು ಅಂತಾರೆ ಪರಿಚಯ ಮಾಡ್ಸಕ್ಕೂ ಒಂದ್ ಬಾರಿ ಯೋಚನೆ ಮಾಡ್ತೀನಿ ನೂರ್ ಬಾರಿ ಯೋಚನೆ ಮಾಡ್ತೀನಿ
ಹೂ
ಹೂ ಪರಿಚಯ ಮಾಡಸ್ಬೇಕಾ ಬೇಡ ಮಾಡಸಿದ್ರು ಎಂತವ್ರನ ಮಾಡಸ್ಬೇಕು ಎಂತವ್ರನಿಲ್ಲ ಹಂಗೆ
ಹೂ ಹೂ ಅಂದ್ರೆ ಇವಾಗ ನಿಮ ತಂಕಿ ಆಗ್ಲಿ ಇದ್ದಾರಲ್ಲ ಅಣ್ಣ ಒಬರು ಇವ
ಹೂ ಇರ್ಲಿಬಿಡಿ ಏನಾಗುತ್ತೆ ಹೇಳಿ ಅಣ್ಣದೇ ತಾನೆ ಮಾಡ್ಸಿ ಪರವಾಗಿಲಾ
ಇವತ್ತು ನಮ ದ್ವಿಚಕ್ರ ವಾಹನದಲ್ಲಿ ಒಂದ್ ಇಬ್ಬರನ್ನ ಕರ್ಕೊಂಡ್ ಹೋಗ್ತಿದ್ದೆ
ಹೂ
ಮದ್ವೆಯಿಂದ ಊಟ ತಗೊಂಡ್ ಬಂದಿದ್ದಿದ್ರು
ಹೂ
ಹ ಅವರು ಒಬ್ರು ಹಿಂದುಗಡೆ ಇಟ್ಟಿದ್ದಾರೆ
ಹೂ
ಅಂದ್ರೆ ಒಂದು ಟಿಫನ್ಲ್ಲಿ ಇರೋದು ಅ ಸಾಂಬಾರ್ ಇತ್ತು ಅದಾ ಅಷ್ಟು ಚಲ್ಕೊಬಿಟ್ಟಿದೆೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅ ಚೆನ್ನಾಗಿ ಒರ್ಸಿ ಹೋಗಿ ಅಂತ ಅವರು ಒರ್ಸ್ತೀನಿ ಒರ್ಸ್ತಿದೀನಿ ಅಂತ ಹೇಳಿ ಹೋಗೇ ಬಿಟ್ರು ಆಮೇಲೆ ಬಂದು ಹಿಂದಕ್ ನೋಡ್ತಾದೀನಿ ಹಿಂದಕ್ಕೆಲ್ಲ ಸೋರೆ ಬಿಡುತೆ
ಅಯ್ಯೊ
ಕಾಯಿ ಬೆಂಡೆಕಾಯಿ ಎಲ್ಲಾ ಆಗಿದೆ
ಅಯ್ಯೋ
ಹೂ ನನ್ಗಂತೂ ಒಂತರ ಆಗ್ಬಿಡ್ತು ಎಲ್ಲಾ ತಗದು ಬಿಸಾಕಿ ಬೇಸ ಸು ವರ್ಸಿ ಹೂ
ಆದ್ರೂ ಏನೇ ಆಗ್ಲಿ ನೀ ತುಂಬಾ ಸ್ವಚ್ಛಗ ಇಡ್ತೀರಲ್ಲ ಎಲ್ಲ
ಹೂ
ಹೂ
ಹಾ ನಾನ್ ಹಂಗ ಅಲ್ಲಾ ನಾನ್ ಎಲ್ಬೇಕಲ್ ಬಿಸಾಕ್ಬಿಟ್ಟ ಹೋಗ್ಬಿಡ್ತೀಿ
ಹಾ
ಇದೆಲ್ಲ ಬಿಡಿ ನಮ್ಮ ಊರಲ್ಲಿ ಅದು
ತಿಂಡಿ ಬರುತ್ತಲ್ವ ಹೂಳ
ಹ ಹ ಉಳ ಹ್ಮ್
ಅತ್ತ ಜಾಸ್ ಜ ಬಿಟ್ಟ ಸ ಪೇರಿದ್ೂ ಮೈಯ ಎಲ್ಲಾ ದುಳ್ಳೆ ಬರುತ್ತದೆ ಮ ಎಲ್ಲ ಆಗಲ್ಲ ಅದು ಎಲ್ಲೆಲ್ಲಿ ಇರುತ್ತೆ ಎಲ್ಲಲ್ಲಿ
ಯಾಕಂಗಗೆ ಏನ್ ಎಲ್ಲರಿಗಂಗ ಆಗ್ತಾಯ್ತಾ
ಅಯ್ಯೋ ನನ್ ಕೈ ಅಂತೂ ಕೇಳಕೆ ಹೋಗಬಾರ್ದು ಒ
ತೋರ್ಸ್ಕೊ್ ಬರ್ಬೇಕಿಲ್ಲ ನೀ ಹಂಗೆ ಜಾಸ್ತಿ ಬಿಟ್ರೆ ಮರ್
ಏ ಇ ಅದೇನು ಹಲ್ಲದೋ ಇದುಕ್ಕೆಂಡ ದ ಉಳ ಅದು ತಿಂಡಿ ಬ ಬಂದಾಗಲೆಲ್ಲ ಅದು ಉಳ್ಳ್ತರ ಇರುತ್ತೆ ಅದು ಮೇ ಆಮೇಲೆ ಓಡಾಡ್ತಾ ಇರುತ್ತೆ ನಾವೇನು ಸೊಳ್ಳೆ ಅನ್ಕೊಂಡು ಈತರ ಬಡದ ಬಿಿಡ್ತೀವಿ ಅದ ನೋಡಿದ್ರೆಚ್ಚುಚ್ಕೊಂಡ್ಬಿಡುತ್ತೆ
ಅಪ್ಪ ದೇವ್ರ
ಲ್ಲಿ ನಾವು ಏನ್ ಮಾಡಕು ತಿಕ್ಕೊಬಾರ್ದು ತಿಕ್ಕಿದ್ರೆ ಇನ್ನು ಸ್ವಲ್ಪ್ ಜಾಸ್ತಿ ಆಗ್ಬಿಡ್ತ ಅದು ತಪ್ಪ ತಪ್ಪ ಆಗ್ಬಿಡ್ತ
ಓ ತೋರ್ಸ್ಕಂಬ ಅವ್ರು ತೆಗಿತಾರತಾನೆ
ಆ ನಾವ್ ಏನ್ ಮಾಡಕು ಅದು ತಿಕ್ಲಾರ್ದ ಹಂಗಗೆ ಇದ್ರೆ ಒಂದ್ ಐದ್ ನಿಮಿಷದಲ್ಲಿ ಹೋಗ್ಬಿಡತ್ತೆ
ಹ್ಮ
ಹ್ಮ್ ಅತ್ತ ಏನ್ ಮಾಡ ಇವರು ಮರವನ್ನು ಕಡಿ ಕಡೀದ ಅಂತ ಹೇಳ ತ ಇದ್ರಿ ಕೇಳಸ್ತಾನೆ ಇಲ್ಲ ಕೇಳ್ತಾನೆ ಇಲ್ಲ ಸನ ಮಾಡ್ತೇನೆ
ಹ್ಮ್